ಹ್ಮ
ನಮಸ್ಕಾರ
ನಮಸ್ಕಾರ ಚೆನ್ನಾಗಿದ್ದೀರಾ.
ಹಾ ಚನ್ನಾಗಿದೀನಿ ನೀವ್ ಚೆನ್ನಾಗಿದ್ದೀರಾ.
ಹಾ ಹೌದು ಚೆನ್ನಾಗಿ ಸ್ವಲ್ಪ ನಿಮ್ ವಾಯ್ಸ್ ಎಲ್ಲಾ ಕಟ್ ಆಗ್ತಿದೆ ನೋಡಿ. ಹಾ
ಈಗ ತಿಂಡಿ ಆಯ್ತಾ ನಿಮ್ದು.
ಆಯ್ತ ನಿಮ್ ಆಯ್ತಾ.
ಆಯ್ತು ಏನ್ ಮಾಡ್ತಾ ಇದ್ದೀರಾ.
ಹ ಏನ್ ಮಾಡೋಣ ಸುಮ್ನೆ ಟಿ ವಿ ನೋಡ್ತಾ ಕೂತಿದ್ದೀವಿ.
ನಿಮ್ಮ ಪರಿಚಯನೇ ಇಲ್ಲ ನನಗೆ ಆದ್ರೇನು. ನಿಮ್ಮ ಜೊತೆ ಮಾತಾಡುತ್ತಿದ್ದೀವಿ.
ಹೌದು ಹೌದು ಪರಿಚಯ ಇಲ್ಲಾ ಅಂದ್ರೆ ಏನು ಮಾತಾಡೋದಿಕ್ಕೆ. ಓಕೆ ಹಾ ವಿಷ ತಿಳ್ಕೋಬೋದಲ್ಲ
ಹಾ
ನಮ್ಮಿಂದ ನೀವು ವಿಷಯ ತಿಳ್ಕೋಬಹುದು. ನಿಮ್ಮಿಂದ ನಾವು ವಿಷಯ ತಿಳ್ಕೋಬಹುದು. ಹಾ ಅದಕ್ಕಾಗಿ ಮಾಡಿದ್ದೀವಿ ನಾವುನು ಹಾ ನಮ್ಮ ಮನೇಲಿ ಫ್ರೈಡ್ ರೈಸ್ ಮಾಡಿದ್ರು ನಿಮ್ಮ ಮನೇಲಿ.
ನಾವು ಅನ್ನ ಸಾಂಬಾರ್ ಮುದ್ದೆ.
ಹಾ ಹಾ ನಮ್ಮನೆಲ್ಲ ಅದ್ ಮಾಡಿದ್ದಾರೆ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ. ಹಾ ಮಾಡಿದ್ದಾರೆ ಬೆಳಿಗ್ಗೆ ಟಿಫನ್ಗೆ ಫ್ರೈಡ್ ರೈಸ್ ಮಾಡಿದ್ರು.
ಹೌದಾ
ಹಾ ನಿಮ್ದ ಆಯ್ತಾ ಊಟ?
ಹಾ ಆಯ್ತು ನಮ್ಮದು
ಹಾ ಮತ್ತೆ ಏನ್ ಮಾಡ್ತಿದ್ದೀರಾ.
ಸುಮ್ನೆ ಕುಂತ್ ಕುೂತ್ಕೊಂಡಿದೀನಿ
ಹಾ ಬೆಳಂಗೆಯಿಂದ ಏನೇನ್ ಮಾಡಿದ್ರಿ.
ಬೆಳಗ್ಯಿಂದ ಕಸ ಗುಡಸದೇ ಪಾತ್ರೆ ತೋಳದೆ.
ಹ್ಮ
ಇಷ್ಟು ಮಾಡದೆ ನೀವ ಏನೇನ್ ಮಾಡಿದ್ರಿ.
ನಾನೇನು ಮಾಡಲಿಲ್ಲ ಅಡಗೆ ಮಾಡ್ದೆ ಅಷ್ಟೆ
ಏಕೆ
ಹ ಅಂದ್ರೆ ಇವಾಗ ಸ್ವಲ್ಪ ಎಕ್ಸಾಮ್ ಪರೀಕ್ಷೆ ಎಲ್ಲ ಮುಗ್ದು ರಜೆ ಕೊಟ್ಟಿದ್ದಾರೆ. ಹಂಗಾಗಿ ಅಡಗೆ ಮಾಡೋದಾದ್ರೂ ಮಾಡಣ ಅಂತ ಮಾಡ್ತೇ ನೋಡಿ ನೀವು ತುಂಬಾ ಕೆಲಸ ಮಾಡಿದ್ದೀರಾ ಬೆಳಗ್ಗೆ ಯಿಂದ
ಹೌದು ನಮಗೆ ರಜೆ ಇತ್ತಲ್ಲ ಪರೀಕ್ಷೆ ಮುಗಿದು ಊರಿಗೆ ಬಂದೆ.
ಹಾ ಹಾ
ಅದೇ ಕೆಲ್ಸ ಮಾಡ್ದೆ ಮನೇಲಿ.
ಹಾ ಪರವಾಗಿಲ್ಲ ಮಾಡಿ ಯಾವಾಗ್ಲೂ ಮಾಡಲ್ಲ, ಪರೀಕ್ಷೆ ಕಾಲೇಜ್ ಅಂತಾನೇ ಇರ್ತೀವಿ. ಸಮಯ ಇದ್ದಾಗ ಆದ್ರು ಮಾಡ ಕೊಡಣ ಮನೆವ್ರುಗು ಸ್ವಲ್ಪ. ಹಾ ನಮ್ದ ಇನ್ನೂ ಪರೀಕ್ಷೆ ಮುಗ್ದಿಲ್ಲ. ಕಂಪ್ಯೂಟರ್ ಪರೀಕ್ಷೆ ಇದೆ ಹಾ ಹೌದು. ಅದು ಮುಗಿದ್ಮೇಲೆ ಅಷ್ಟೆ ಆಗೋಯ್ತು ನಮ್ದು. ಕೆಲ್ಸ ಯಾವ್ದಾದ್ರು ನೋಡಿ ಹೋಗ್ಬೇಕು.
ನಿಮ್ದು ಓದಿದೆ ಮುಗಿಯುತ್ತಾ?
ಹಾ ನಾನೀಗ ಫೈನಲ್ ಇಯರ್ ಮಾಡ್ತಿರೋದು.
ಮೂರನೇ ವರ್ಷನಾ, ನಾಲ್ಕನೇ ವರ್ಷನಾ?
ಮೂರನೇ ವರ್ಷ ಬಿ ಸಿ ಎ
ಹೌದ
ಹೌದು
ಮತ್ತೆ ಇನ್ನೇನು ನೀವು ತುಂಬಾ ದಿನ ಇಂದ ಇದು ಮಾಡುತ್ತಿದ್ದೀರಾ
ಇಲ್ಲ ನಿನ್ನೆ ಸ್ಟಾರ್ಟ್ ಮಾಡಿದ್ದು ನಾನುನು.
ಹೌದಾ
ಹೌದು ಹೌದು
ನಿಮ್ಮಗ ಯಾರಿಂದ ಇದು ಇದಾಯ್ತು
ಹ ನಮಗೆ ನನ್ನ ತಂಗಿ ಒಬ್ಳ ಇದ್ದಾಳೆ ಅವರಿಂದ ಆಗಿದ್ದು ನನ್ಗೆ ಅವರು ನನ್ಗೆ ಬಂದೇ ಹೇಳಿದ್ರು ತರ ಇದೇ ಒಂದು ಕೆಲ್ಸ ಇದು ಮಾಡ್ಬಹದಲ್ವಾ ವಿಷಯ ತಿಡ್ಕೋಬಹುದು ನೀವು ವಿಷಯ ತಿಳಿಸಬಹುದಲ್ವಾ ಬೇರೆಯವರಿಗೆ ಕಲಿಬಹುದು ತುಂಬಾನೇ ಇದೆ ನೀವು ಅವ್ರಿಗೆ ಕಲ್ಸಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನನ್ ಕೈಯಲ್ಲಿ ಮಾಡ್ಸಿದ್ರು ನನ್ನ ಅಕ್ಕ ಅಂತ ಇದ್ದಾರೆ ಅವರು
ಹೌದಾ
ಹಾ ನಿಮಗೆ
ನಮಗೂ ನಮ್ಮ ಸ್ನೇಹಿತರು
ಹಾ ಹಾ
ನಮ್ಮ ವಸತಿಯಲ್ಲಿ ತುಂಬಾ ಜನ ಸ್ನೇಹಿತರ ಇದ್ದಾರೆ ಅಲ್ಲಿ ಒಬ್ಬರು ಹೇಳಿದ್ದಾರೆ ನಮಗೆ
ಹ ಪರವಾಗಿಲ್ಲ ಮಾಡಿ ಎಲ್ಲಾ ತುಂಬಾ ಒಳ್ಳೇದ ಮಾಡ್ ಗತ್ತಿದ್ದೀರಾ ವಿಷಯ ತಿಳ್ಕೋಬೋದಲ್ವಾ ಎಲ್ರದಿಂದ ನಾನು ಹ ಹೇಗೆ ಹೇಗ್ ನಡೀತಿದೆ ನೀವು ಓದ ಓದ್ತಿರೋದಿಲ್ಲ
ನಮ್ದು ಚೆನ್ನಾಗಿದೆ ನಮ್ದು ಮೂರ್ ರ ಇದು ಮುಗಿದ್ದು ನೆಕ್ಸ್ಟ್ ನಾಲ್ಕನೇ ವರ್ಷದಲ್ಲಿ ಹದು
ಪರೀಕ್ಷೆ ಎಲ್ಲ
ಚೆನ್ನಾಗಿ ಬರ್ದಿದ್ದೀನಿ
ಹ ಎಲ್ಲಾ ಈಸಿ ಇತ್ತ ಸುಲಭವಾಗಿತ್ತ
ಹ ಪರವಾಗಿಲ್ಲ ಪಾಸ್ ಆಗ್ಬೋದುಂಟು
ಹಾ ಹಾ ಎಲ್ಲಾದನ್ನು ಅಷ್ಟೇ ಸ್ವಲ್ಪ ಕಷ್ಟ ಇರುತ್ತೆ
ಹೌದು
ಆಮೇಲೆ ಸುಲಭ ಆಗುತ್ತೆ ಹಾ ಎಲ್ಲ ಪೇ ಪರೀಕ್ಷೆ ಪತ್ರಿಕೆ ನೋಡಿ ಈಸಿ ಅನ್ಸಿ ಎಲ್ಲಾ ಬರ್ದಿದ್ದೀರಾ
ಹಾ ಏನ ಪರವಾಗಿಲ್ಲ ಪಾಸ್ ಆಗೋ ಮಟ್ಟಕ್ಕೆ ಎಲ್ಲ ಬರ್ದ್ವು
ಹಾ ಮತ್ತೆ
ಹೇಳ್ಬೇಕು ನೀವೆ
ಹ ಏನ್ ಹೇಳದು ನಿಮ್ ಪರೀಕ್ಷೆ ಬಗ್ಗೆ ನೀವು ತಿಳ್ಸ್ಕೊಟ್ರೆ ನಮ್ಗು ಸ್ವಲ್ಪ ಇಪ್ಪ ನೀವ್ ಹೆಂಗ್ ಬರೆದಿದ್ದೀರಾ ಏನು ಅಂತೆಲ್ಲ ಗೊತ್ತಾಗತ್ತೆ
ನಮ್ಮ ಪರೀಕ್ಷೆ ನಿಮಗೆ ಏನು ಸಂಬಂಧವಿದೆ ಏನು ಸಂಬಂಧವಿಲ್ಲಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ
ಹಾ ಹೌದು ಬೇರೆ ಆದ್ರೆ ನೀವು ಹೇಳಿದ್ರ ನಮ್ಗೂ ಗೊತ್ತಾಗತ್ತಲ್ವಾ ಈ ತರ ಇದೆ ತರ ಬರ್ದಿದ್ದೀರಾ ನಾವು ನೆಕ್ಸ್ಟ್ ಯಾವದಾದ್ರು ಇವಾಗ ನಮ್ಗೆ ಇನ್ನೊಂದು ಪರೀಕ್ಷೆ ಇದೆ ಅದಕ್ಕೆ ಬರೆಯೋದಕ್ಕೆ ಕೆ ನಾವುನು ಇದ್ ಮಾಡ್ಬೋದಲ್ವಾ ಆತರ ಎಲ್ಲನ್ನು ಅಷ್ಟೇ ಏನೇ ಒಂದು ವಿಷಯ ಆಗ್ಲಿ ಕೇಳಿದಾಗ ಹೇಳಿ ಅದ್ರಂದ ಕಲಿಬಹದಲ್ವಾ ಬೇರೆ ಬೇರೆ ಅವರು ಹೇಳಲಿಲ್ಲ ಅಂದ್ರೆ ಅವ್ರಿಗೂ ಏನು ಗೊತ್ತ ಗೊತ್ತಾಗೋದಿಲ್ಲ ಏನೋ ಒಂದ್ ಸ್ವಲ್ಪ ಗೊತ್ತಾದ್ರೆ ಅದ್ರಿಂದ ಅವ್ರೇನೋ ಅರ್ಥ ಮಾಡ್ಕೋತಾರೆ ಅರ್ಥ ಮಾಡ್ಕೊಂಡ್ ಅದ್ರಿಂದ ಕಲ್ಕೊತಾರೆ ಅಷ್ಟೆ ವಿಷಯ ತಿಳ್ಕೊಳೋದ್ರಲ್ಲಿ ಏನು ಇಲ್ಲ
ನಿಜಾನೇ ಅದು ನಿಮ್ಮ ಮಾತೃಭಾಷೆ ಕನ್ನಡ ಏನೆನ
ಹಾ ಹೌದು ನಿಮ್ದು
ನಮ್ದು ಕನ್ನಡಾನೆ
ಹ ಮತ್ತೆ ಇನ್ನೇನ್ ಏನ್ ಹೇಳಿ
ಮತ್ತೆ ಇನ್ನೇನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ
ಆ ನಮ್ಮ ಮನೆಲಿ ಏಳ್ ಜನ ಇದ್ದೀವಿ
ಓ ಹೌದಾ
ಹಾ
ನೀವು ಸಿಟಿಿಯಲ್ಲಿದ್ದೀರಾ ಹಳ್ಳಿಯಲ್ಲಿದ್ದೀರಾ
ಹಳ್ಳಿಯಲ್ಲಿ
ಹೌದಾ
ಹಾ ಹೌದ ಹೌದು ನೀವು
ನಾವು ನಮ್ಮದು ಆ ವಾ ಇದು ಕೊಠಡಿ ಸಿಟಿಿಯಲ್ಲಿದೆ ನಾವು ಹಳ್ಳಿಯಲ್ಲಿ ಇದ್ದೀವಿ
ಹಾ ಹಾ
ಹೇಗ್ ನಡೀತಿದೆ ಅಲ್ಲಿ ನಿಮ್ಮ ದಿನಚರಿ
ಹಾ ತುಂಬಾ ಚೆನ್ನಾಗಿ ನಡೀತಿದ್ದೇನೆ ನನಗೆ ತುಂಬಾ ಒಳ್ಳೆ ಸ್ನೇಹಿತರಿದ್ದಾರೆ ಜೀವನ ಚೆನ್ನಾಗಿ ನಡೀತಿದೆ
ಹಾ ಸ್ನೇಹಿತರೊಂದಿಗೆ ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ
ಇಲ್ಲ ಇಲ್ಲ ಎಲ್ಲಾರೂ ಪರೀಕ್ಷೆ ಮುಗಿದು ಊರಿಗೆ ಹೋಗಿದ್ದಾರೆ
ಹ ಊರಿಂದ ಬಂದ್ಮೇಲೆ ಪ್ರವಾಸ ಹೋಗೋದಕ್ಕೆ ಏನಾದ್ರು
ಹ ಎ
ಮಾತು ಕತೆ ಹ ಹ ಬನ್ನಿ ಎಲ್ಲಾರುನು ಇದು ಕೊನೆ ವರ್ಷ ಅಂತ ಹೇಳ್ತಿದ್ದೀರಲ್ವಾ
ಹೌದು
ಹ ಹೋಗ್ ಬನ್ನಿ ಸಮಯ ಸಿಕ್ಕಿದೆ ಸಮಯದಲ್ಲಿ ಹೋಗಿ ಬಂದ್ಬಿಡಿ ಹ್ಮ ಆ ಸಮಯ ಮುಂದೆ ಹೇಳ್ಬೇಕು ಏನ್ ಹೇಳೋದು ನಾವು
ನಮ್ಮ್ದೇನೂ ಇಲ್ಲ
ಹಾ ನಿಮ್ಗೆ ಏನಂದ್ರೆ ಜಾಸ್ತಿ ಇಷ್ಟ ತಿನ್ನದ್ರಲ್ಲಿ
ನಂಗೆ ತಿನ್ನೋದ್ರಲ್ಲಿ ಕುರಿ ಸಾರ ಅಂದ್ರೆ ತುಂಬಾ ಇಷ್ಟ
ಉಳಿ ಸಾರು ಕುರಿ ಸಾರು
ಹೌದು ನಿಮಗೆನಂದ್ರೆ ಇಷ್ಟ
ಹ ನನಗೆ ಎಲ್ಲಾನು ಇಷ್ಟ ಇಷ್ಟಾನೇ ಆದ್ರೆ ಜಾಸ್ತಿ ಇಷ್ಟ ಬಂದು ಬಿಸಿಬೇಳೆ ಭಾತು
ಓ ಹೌದಾ
ಹಾ ಹೌದು
ನಮ್ಮ ಮನೆಗೆ ಬನ್ನಿ ನಾವು ಮಾಡಿಕೊಡ್ತೇವೆ ಹಾ ಬರುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಏನಾದರೂ ಒಂದೊಂದು ಮಾಡುತ್ತೇನೆ ಅಷ್ಟೆ
ಹಾ ಸ್ವಲ್ಪ ಸ್ವಲ್ಪ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದೀರಾ
ಹೌದು
ಹ್ಮ್ ಯಾರಿಂದ ಕಲ್ತ್ರಿ ನೀವೆಲ್ಲಾ
ನಾನಲ್ಲ ಅಮ್ಮ ನನ್ನ ತಂಗಿ ನ ತೆಂಗಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ
ಹಾ ಹಾ ಎಲ್ಲಾ ಹೇಳ್ಕೊಡ್ತಾರೆ.
ಹ್ಮ
ಹಾ ಸರಿ ಸರಿ ಹಂಗೆ ಕಲ್ತ್ಕೊಳ್ತೀರಿ. ಬೇರೆ ಬೇರೆ ಅಡಗೆ ಎಲ್ಲ ಮಾಡ್ ಹಾಅ ಮತ್ತೆ ನಿಮ್ಗೆ ಇಷ್ಟ ಆಗಿರೋ ಅಡ್ಗೆ ಒಂದುನ ಹೇಳ್ತೀರಾ ಯ ತರ ಮಾಡೋದು ಅದು ಅಂತ.
ಯಾವ್ದು ಹೇಳಬೇಕು ನಿಮಗೆ.
ಹಲೋ
ನಂಗೆ ವಿವರಣೆ ಹೇಳಕ್ಕೆ ಬರುವುದಿಲ್ಲ.
ಹೌದಾ
ಹಾ ಯಾವ ತರ ಮಾಡಬೇಕು ಅಂತ ಹೇಳಕ್ಕೆ ಬರ
ನಿಮ್ಗೆ ಬರಲ್ವಾ.
ಅಹಾ ಹೇಳಕ್ಕೆ ಬರೋವುದಿಲ್ಲ ಅದನ್ನ.
ಹ ಸರಿ ಸರಿ ಆಯ್ತು ಬಿಡಿ ಹೊ ಹುನ